ನಮಸ್ತೆ
ನಿಮ ಹೆಸರು
ಹಲೋ
ದಿವ್ಯಾ ಅಂತ ನಿಮ್ಮ್ ಹೆಸರು
ನಮ್ಮ ಹೆಸರು ದೀಕ್ಷಾಂತ
ಹೌದ
ಹ
ಏನು ನಿಮ್ದು ದೀಕ್ಷಾ ಹೆಸರು ಮೀನಿಂಗ್ ಗೊತ್ತಾ ನಿಮ್ಗೆ
ಕಾರ್ಯ ಕ್ರಮಸುತ್ತೆ
ಕಾರ್ಯಕ್ರಮ ದೀಕ್ಷಾ ಕಾರ್ಯ ಕ್ರಮಣ ಹೌದಾ
ಹ್ಮ್ ನಿಮ್ದು ನಿಮ್ಮೆ ನಿಮ್ಮ ಮೀನಂಗ್ ಗೊತ್ತಾ ನಿಮ್ಗೆ
ಹಂ ದಿವ್ಯಾ ಅಂದರೆ ಬೆಳಕು ಅನಿಸುತ್ತೆ
ಅನ್ಸುತ್ತೆ
ಬೆಳಕುನ ಏನು ಮೇ ಬಿ ನಾನು ಒಂದ್ಸಲ ನೋಡಿದ್ದೆ ನನ್ನ ಹೆಸರು ದಿವ್ಯಾ ಅಲ್ಲ ದಿವ್ಯ ಜ್ಯೋತಿ
ಓ ಜ್ಯೋತಿ
ಹಾ ಜ್ಯೋತಿ ಅಂದ್ರೆ ಬೆಳಕು ಅಲ್ವಾ ಅದು ಕಾಮನ್ ಎಲ್ರಿಗೂ ಗೊತ್ತಿರುತ್ತೆ ದಿವ ದಿವ್ಯ ಅಂದ್ರೆ ಶ್ರೇಷ್ಠ ಅನ್ಸುತ್ತೆ
ಓ ಇರ್ಬೋದೇನೋ ಬಿಡಿ
ಹಾ ತಿಂಡಿ ಮಾಡಿದ್ರ
ಹೂಂ ಮಾಡ್ದೆೆ ನೀವು?
ಹಾ ನಮ್ದು ಆಯ್ತು ಏನ್ ತಿಂದ್ರಿ
ನಾನೂ ಮಸಾಲೆ ದೋಸೆ ತಿಂದೆ ನೀವು
ನಾವು ಇಡ್ಲಿ ಮತ್ತೆ ವಡಾ ತಿಂದ್ವಿ.
ಓ ನಿಮ್ ಫೇವ್ರೇಟಾ ಅದು?
ಇಲ್ಲ ಆದ್ರೂ ಇಲ್ಲಿ ದೋಸಾ ಇರ್ಲಿಲ್ಲ.
ಓ ಹೌದಾ.
ಅದಕ್ಕೆ ಆ ಹೋಟ್ಲಗ್ ಹೋಗಿದ್ವ ಅಲ್ಲಿ ದೋಸೆ ಇರ್ಲಿಲ್ಲ ಅದಕ್ಕೆ ನಾವು ಇಡ್ಲಿ ವಡಾ ತಿಂದ್ ಬಂದ್ವಿ.
ಹ್ಮ್, ನಿಮ್ಗ್ ಇಡ್ಲಿ ವಡಾನೆ ಇಷ್ಟ ಅನ್ಸುತ್ತೆ ಮೇ ಬಿ ಇಲ್ ಬೇರೆದ್ ಆರ್ಡ್ರು ಮಾಡಿಲ್ವಲ್ಲ
ಈ ಅಲ್ಲ್ ದೋಸಾ ಇರ್ಲಿಲ್ ಲ್ಲ ನಾನ್ಯಾಕ್ ನಿಮ್ಗೆ ಆತರ ಹೇಳ್ಲಿ ಅಲ್ಲಿ ದೋಸಾ ಖಾಲಿ ಆಗ್ಬಿಟ್ಟ್
ಹ್ಞಾಂ ಹಂಗೆ
ಹೂಂ ಮತ್ತೆ ಪರೋಟಾನು ತಿಂದ್ವಿ. ನಾನು ಮತ್ತೆ ನಮ್ ಅಕ್ಕ ಹೋಗಿದ್ವಿ.
ಹಾ ಅವಳೆ ಎಲ್ಲ ಈಸ್ಕೊಟ್ಲು ತಿಂದ್ ಬಂದ್ವಿ.
ಫುಲ್ ಖುಶಿ ನಿಮ್ಗೆ?
ಹ್ಮು. ಬೇರೋರ್ ದುಡ್ ಅಲ್ವಾ?
ನಮ್ದಾದ್ರೆ ನಮ್ದಾದ್ರೆ ನಾನು ಯಾವ್ದ್ ಕಡಿಮೆ ಇರುತ್ತೆ ಅದು ತಗೋತಿದ್ದೆ.
ನೀವ್ ಹಂಗಿರ್ಬಾರ್ದು
ಹಂಗಿರಬಾರ್ದು ಅಂದರೆೆ
ಅಂದ್ರೆ ನಿಮ್ ದುಡ್ಡಲ್ಲಿ ತಗೋಳ್ವಾಗ್ಲು ನಿಮ್ಗೋಸ್ಕರ ಜಾಸ್ತಿ ದುಡ್ಡಿಂದ ತಗೊಂಡ್ ತಿನ್ಬೇಕು.
ಹೂಂ ನೆಕ್ಸ್ಟ್ ಟೈಮ್ ಇಂದ ಈ ಕದೆೆ ಕಲಿತೀನಿ ಆದ್ರೂ ಒಂಥರ ಬೇಜಾರಾಗುತ್ತೆ ನಂಗೆ.
ಅಲ್ವಾ ಬೇರೇರ್ದ್ ಅಲ್ವಲ್ಲ
ನಮ್ಮ್ ಅಕ್ಕನೂ ಇದ್ಲಲ್ವಾ ನನ್ ಜೊತೆ
ಅಂದ್ರೆ ನೀವೊಬ್ರೇ ಹೋದಾಗ್ಲೂ ಹಂಗೆ ಮಾಡ್ತೀರಾ ಅಂದ್ರ ಅಲ್ವ ಅದಕ್ಕೆ
ಇಲ್ಲ ಒಬ್ಬ್ರೇ ಹೋದಾಗೆಲ್ಲ ತಿಂತ್ ಿ ಒಬ್ರೆ ಹೋಗೋದೇ ಇಲ್ಲ ನಾನೆಲ್ಲೂ ಯಾರಾದ್ರೂ ಬೇಕೆ ಹ ಸ್ವಲ್ಪ ಭಯ ಆಗುತ್ತೆ ನಂಗೆ. ಸ್ವಲ್ಪ್ ಪ್ಪನೆ ಜಾಸ್ತಿನಲ್ಲ ಸ್ವಲ್ಪ ಹ್ಮ್
ಎಲ್ಲಿ ಇಷ್ಟ ಅಲ್ಲೆಲ್ಲಾ ಕುಷಿಂದ ಧೈರ್ಯದಿಂದ ಹೋಗ್ಬೇಕು.
ಅದೇ ಹೋಗ್ತೀನಿ ಬಟ್ ಒಬ್ಬಳೆ ಹೋಗಕ್ ಅಷ್ಟ
ಒಂದ್ರೆ ಬೋರ್ಗುತ್ತಂತಾನ
ಮಾತಡಕು ಯಾರು ಇರೋಲ್ಲ ಅಲ್ವಾ ಮತ್ತೆ ಹೆಂಗಿದೆ ನಿಮ್ ಕಡೆ ಇದು
ವೆದರ್ ವೆದರ್ ತುಂಬಾ ಕೂಲ್ ಆಗಿದೆ ಇವಾಗ ಮಳೆ ಬರ್ತಿದೆ ಅಲ್ವಾ
ಹೌದಾ ಇ ತುಂಬಾ ಬಿಸಿಲ ಇದೆ ನಮ್ ಕಡೆ
ಹ್ಮ್ ಮಳೆನೆೇ ಬಂದಿಲ್ವಾ ನೀವು್ಸ
ಬಂದ ಇಲ್ಲ ಬಂದಿಲ್ಲ
ದೂರಲ್ಲಿ ಬರ್ತಿದ್ದ ನೆನ್ನೆ
ಹೌದಾಲ್ಲಿ ಸ್ವಲ್ಪ ಕಾಲ್ ಮತ್ತೆ ಮಳೆನ
ಕೆಲ್ಸಕ್ ಆಗಲ್ಲ ನಮ್ಗೂ ಬೇಕು ಕಲ
ಓ ಜಾಸ್ತಿ ಆಗ್ತಿದ್ರು ಅಲ್ಲೇ ಇಟ್ಕೋತೀಾ
ಹಾ ಪರವಾಗಿಲ್ಲ ನಾವು ತೊಳ್ಕೊಂಡೋದ್ರು ಇಲ್ಲೇ ಇರ್ಲಿ ಅದು
ಓ ಸರಿ ಮತ್ತೆ
ನಿಮ್ ಕಡೆನೂ ಬರುತ್ತೆ ಸ್ವಲ್ಪ ಕಾಯಿಬೇಕ ಅನ್ಸುತ್ತೆ
ಹ್ಮ್ ಸರಿ ಕಾಯ್ತೀವಿ ಎಷ್ಟ ದಿನ ನೋಡ್ತೀವಿ
ಬರುತ್ತೆ ಇವಾಗ ಮಳೆೆಗೆಲ್ಲ ಶುರು ಆಗು ಆಗುತ್ತೆ ಅಲ್ವಾ ಅವವಾಗ ಹ್ಮ್
ಮತ್ತೆ ನಿಮ ಅವಾಗೇನು ಇವಾಗ್ಲುೂ ಇದೆ ಇನ್ನು
ಓ ನಮಗ್ ಕಡಿಮೆ ಆಗಿದೆ ಇವಾಗ
ಹ್ಮ್ ನಮ್ಗ ಇಲ್ ಜಾಸ್ತಿ ಇದೆ ಇನ್ನು
ಹ್ಮ್ ಮಳೆ ಬಂದೇ ಇಲ್ವಾ ಒಂದ್ಸಲಾನೂ ಏನು ಅಡ್ಗೇನಾ
ಹ್ಮ್
ಅಡ್ಗೆ ಎಲ್ಲ ಮಾಡ್ತೀನಿ ನಿ ನೀವು ಹೇಳಿದ್ದೆಲ್ಲ
ಹೇಳಿದ್ದಂತ ಅೆ ಏನ್ ಬೇಕಾದು ಮಾಡ್ತೀರಾ
ಂ ಅ್ರೆ ಫೈವ್ ಸ್ಟಾರ್ ಹ ಕೇಕು ಮಾಡ್ಬೋದು.
ಮಾಡ್ಬೋದು.
ಈಸಿ ಆಗಿ
ಏನೇನ್ ಹಾಕ್ ಮಾಡ್ತೀರಾ ನೀವು?
ಬಿಸ್ಕೆಟ್, ಹಾಲು ಮತ್ತೆ ಈನೋ ಪೌಡರ್ ಇದ್ರು ಸಾಕು.
ಅಷ್ಟೇ ನ ಅದ್ ನ ಬಕ ಕಲ್ಸಿ ಇಡ್ಬೇಕಷ್ಟೇ.
ಹಾ ಅಷ್ಟೇ ಆ
ಟೇಸ್ಟ್ ಇರುತ್ತೆ. ಹಾ
ಮತ್ತೆ ಸ್ವಲ್ಪ ಡೈರಿ ಮೀಲ್ಕಲ್ಲಾ ಹಾಕ್ಬು
ಹೌದಾ ಆಮೇಲೆ ಮೇಲೆ ಡೆಕೋರೇಷನ್ಗೆ ಏನ್ ಒಳಗಡೆನೆ ಆಗ್ತೀರಾ?
ಸ್ವಲ್ಪ ಮೇಲ್ಗಡೆ ಡೈರಿ ಮಿಲ್ಕ್ನ
ಡೆಕೋರೇಟ್ ಮಾಡ್ತೀರಾ?
ಹೂಂ ಮತ್ತೆ ನಿಮ್ಗೆ ಬರುತ್ತಾ, ನಿಮ್ಗೂ ಬರುತ್ತ. ತ ಅಡಿಗೆ ಎಲ್ಲ ಮಾಡ
ಹಾ ಬರುತ್ತೆ.
ಹೂ
ಎಲ್ಲ ಮಾಡ್ತೀನಿ ಅವವಾಗವಾಗ.
ಅಂದ್ರೆ ಮನೇಲಿ ಸುಮ್ನೆ
ಹಾ ಮ್ಯಗೀ
ಮ್ಯಾಗಿ ಮಾಡಕ್ ಬರುತ್ತೆ. ನನ್ ಫ್ರೆಂಡ್ ಒಬ್ಬ ಇದ್ರು ಅವ್ರು ಮಾಡ್ತಾರೆ. ಅದು ರಾಗಿ ಗಂಜಿ ಇರುತ್ ಇ ತಲಾ
ಅದು ಮಾಡ್ತಾರೆ. ಆತರ ಮಾಡ್ತಾರ ಮ್ಯಾಗಿನ?
ರಾಗಿ ಗಂಜಿಗೆ ಈರುಳ್ಳಿ ಹ
ಹೌದಾ ಯಾರದು ಅಷ್ಟು ಇದ್ ಮಾಡ್ತಾರ.
ಇಲ್ಲಿ
ಹೌದ ಅವ್ರಿಗೆ ಹೇಳಿ ಆತರ ಎಲ್ಲ ಹಾಕ್ಬಾರ್ದು ಅಂತ.
ಬರ್ದಂತ ಆದ್ರರು ಹಂಗೆ ಮಾಡ್ತಾರೆ.
ನೀವು ಹಂಗೆ ಮಾಡ್ತೀರಾ ಏನು ಮತ್ತೆ
ಚೆನ್ನಗಿ ಮಾಡ್ತಾರೆ ಅವ್ರು
ಹೌದಾ
ಹ್ಮ್
ಯಾಕೆ ಅವ್ರಗ್ ರಾಗಿ ಗಂಜಿ ಇಷ್ಟ ಇಲ್ಲ ಅಂತ ಈರುಳ್ಳಿ ಹಾಕತಾರೆ
ಇಲ್ಲ ಅದು ಅವರ್ ಮನೇಲಿ ಹಂಗೆ ತಡಮಸತೆ
ಹೌದಾ ಮತ್ತೆ ಏನೇನ್ ಇಷ್ಟ ನಿಮ್ಗೆ ತಿನ್ನದದಲ್ಲಿ
ತಿನ್ನದ್ರಲ್ಲಿ ಎಲ್ಲಾ ಇಷ್ಟ ನಂಗ ಏನು ಇಷ್ಟ ಇಲ್ಲ ಅಂತ ಹೇಳದ ಅದೇ ಸ್ವೀಟ್ ಸ್ವಲ್ಪ ಕಡಿಮೆ
ಎಲ್ಲಾ ಅಂದ್ರೆ ಏನು ತಿನ್ತೆರ
ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ
ನೀವ್ ನಾನ್ ವೆಜಾ
ಹ್ಮ್ ನೀವ್ ವೆಚ್ಚಾ?
ಹ್ಞಾಂ ನಾವ್ ಪಿವರ್ ವೆಜ್ಜು.
ಓ ನಾನ್ ವೆಜ್ ಇವ ತಿನ್ನಲ್ಲ ನಾವ್ ಕಡ್ಮೆ. ನೀವ್ ಒಂದ್ಸಲ ಟೇಸ್ಟ್ ಮಾಡ್ಬೇಕು ನಾನ್ ವೆ
ನೀವ್ಯಾಕ್ ತಿನ್ನೋದ್ ಕಡ್ಮೆ ಮಾಡಿದ್ದೀರಾ?
ಅಂದ್ರೇ ಹಾಸ್ಟೆಲ್ ಅಲ್ ತಿಂದು ತಿಂದು ಬೇಜಾರಾಗಿದೆ ಹಾಗಾಗಿ
ಹೌದಾ, ಸುತ್ತಾಡಕ್ ಹೋಗಿ ತಿನ್ನಿ.
ಹ್ಮು ಹೋಗ್ಬೇಕಿತ್ತು ಅಂದ್ರೆ ಇವಾಗ್ ಸ್ವಲ್ಪ ಎಕ್ಸಾಮ್ಸ್ ಇದೆ ಅಲ್ವಾ?
ಓಹೋ ನೆಕ್ಸ್ಟ್ ಎಕ್ಸಾಮ್ ಯಾವಾಗ್ ನಿಮ್ಗೆ?
ಏ ಟ್ಯೂಸ್ಡೇನು ಆ ಮಂಗಳ್ವಾರ ಇದೆ ಅನ್ಸುತ್ತೆ.
ಗೊತ್ತೇ ಇಲ್ವಾ ನಿಮ್ಗ್ ಯಾವಾಗಿದೆ ಅಂತ?
ಕನ್ಫ್ಯೂಸ್ ಅದ್ ಮಂಗ್ಳ್ವಾರನ ಸೋಮವಾರನ ಅಂತ.
ಹೌದಾ? ನಮ್ಗೇ ನಮ್ಗೆ ಸೋಮ್ವಾರ ಅನ್ಸುತ್ತೆ.
ಹ್ಮ್, ಎಲ್ಲಾ ಫುಲ್ ಓದಾಯ್ತಾ?
ಓಅದೇ ಇವತ್ ಎದ್ದಿದ್ ಆರ್ ಗಂಟೆಗ್ ಎದ್ದು
ಎಷ್ಟು ಮಾಡ್ಯೂಲ್ಸ್
ಮ ಅವ ಮಾಡಲಲ್ಲಿ ಏನ ಎನ್ ಇದೆ ಅಂತೇಳಿ ಈಗ ಓದಕ್ ಸ್ಟಾರ್ಟ್ ಮಾಡ್ಬೇಕು ಸಂಜೆಯಿಂದ
ನೀವ ಯಾವಾಗ ಸ್ಟಾರ್ಟ್ ಮಾಡ್ತೀರಾ
ನಾನು ಎಕ್ಸಾಮಗ ಒಂದು ಮೂರ್ನಾಲ್ಕು ಮೂರು ದಿನ ಇರುವಾಗ ಓದ್ತೀನಿ
ಅಂದರೆ ಎರಡು ದಿನ ರೆಸ್ಟ್
ಹ ಹೌದು ಇವಾಗ ಎರಡು ದಿನ ಹಿಂದೆ ಹಿಂದೆ ಎಕ್ಸಾಮ್ ಇತ್ತು ಹಂಗಾಗಿ
ಕಂಟಿನ್ಯೂವಸ್ ಕೊಟ್ಟಿದ್ದಾನೆ ನಿಮ್ಗೆ
ಹ್ಮ್ ಹ್ಮ್
ಮತ್ತೆ
ಮತ್ತೆ ಟಿಪ್ಪೆಲ್ಲ ಹೋಗಿಲ್ವಾ ನೀವು
ಓ ಹೋಗಿದ್ವಿ
ಹ್ಮ್ ಹೆಂಗಿತ್ತು ಹ್ಮ
ದಾಂಡೇಲಿಗೆ
ಹ್ಮ್
ಮತ್ತೆ ಚಿಕ್ಕಮಂಗ್ಳೂರ್ಗೆ ಆ ಥರ ಹೋಗಿ ತುಂಬ ದಿನ ಆಯ್ತು ಈಗ ಮತ್ತೆಲ್ಲಾದ್ರೂ ಪ್ಲಾನ್ ಮಾಡ್ಬೇಕು
ಹ್ಮ್ ಪ್ಲಾನ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲ ಅಲ್ಲ ಫ್ಲಾಪ್
ಆಲ್ಮೋಸ್ಟ್ ಫ್ಲಾಪ್ ಮಾಡ್ತಿದಿದ್ದಾರೆ ಯಾಕ್ ಗೊತ್ತಾಗ್ತಿಲ್ಲ ಯಾರಂಥ
ದುಡ್ಡಿ ಇಲ್ಲ ಅನ್ಸುತ್ತೆ ಬಿಡಿ ಹ್ಮ್
ಎಕ್ಸಿಕ್ಯೂಟ್ ಮಾಡ್ಬೇಕಾವತ್ತಾದ್ರು ನೀವು
ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ ತಕ್ಷಣ ಬರ್ತಾರೆ ಅದಕ್ಕೆ ಪ್ಲಾನ್ ಹಾಕಲ್ಲ ನಾವು
ಅಂದ್ರೆ ಮತ್ತೆ ಹೋಗ್ತಾನಿಲ್ಲ ಪ್ಲಾಾನು ಅಕಲ್ವಾ
ಹಾ ಹಾ ಹೋಗ್ ತುಂಬಾ ದೊಡ್ಡ ಪ್ಲಾನ್ ಇರ್ಬೇಕು ಅವಾಗ ಹೋಗ್ತೀವಿ ಲಾಂಗ್ ಟ್ರಿಪ್ ಇರುತ್ತಲ್ವಾ ಅದಕ್ಕೆ
ಅದು ಪ್ಲಾನ್ ಆಗ್ತ ಬೇಕಾಗುತ್ತಲ್ವಾ ನೀವು ಪ್ಲಾನ್ ಆಾಕಲ್ತೇನೆ ಹೆಂಗೆ
ಅಂದ್ರೆ ಪ್ಲಾನ್ ಹಾಕಿದ್ರೆ ಎಲ್ಲಾ ಬಂದ್ಬಿಡ್ತಾರೆ
ಹ ಪ್ಲಾನ್ ಎಂಡ್ ಅನ್ನಷ್ಟಲ್ಲ ಎಲ್ರುೂ
ಹಾ ಹೌದು ಅವಾಗ ಏನ್ ಮಾಡೋದು ನಾವು ಪ್ಲಾನ್ ಆಗ್ತವ್ರ ಅಷ್ಟೇ ಹೋಗ್ಬೇಕು
ಹ್ಮ್ ಸ್ವಲ್ಪ ಜನಾನೇ ಹೋಗ್ ಬನ್ನಿ ಮಜಾಬರ್ಲ್ಲ
ಹ್ಮ್ ಅದಕ್ಕೆ ಎಲ್ಲರೂ ಹೊರಟ್ಮೇಲೆ ಹೋಗೋಣ ಅಂತ ಸುಮ್ನಾಗ್ಬಿಟ್ವಿ
ಪ್ಲಾನ್ ಮಾಡಿ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು
ಹೌದು ಫ್ರೆಂಡ್ಸ್ ಜೊತೆ ಚೆನ್ನಾಗಿತ್ತು
ಅಲ್ಲಿ ತುಂಬ ಚೆನ್ನಾಗಿದೆ
ಹೋಗ್ಬೇಕಲ್ ಚೆನ್ನಾಗಿರುತ್ತಂತೆ
ಹ್ಮಞ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಭದ್ರನಾಥ್
ಹಾ ತುಂಬಾ ಅಡ್ವೆಂಚರಸ್ ಆಗಿರುತ್ತಲ್ವಾ ವಾಟರ್ ಆಕ್ಟಿವಿಟೀಸ್ ಜಾಸ್ತಿ ಇದ್ಯಾ ಏನು
ಹೇಳಿ
ಹ್ಮ್ ಮತ್ತೆ
ಅಷ್ಟೇ ಏನಿಲ್ಲ ನಿಮ್ ಜೊತೆ ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು
ನನ಼ು ಅಸ್ಟೇ ನಿಮ ಜೋತೆಮಾತಾಡಿ ಖುಷಿಯಾತ
ಹ್ಮ್ ಧನ್ಯವಾದಗಳು
ಧನ್ಯವಾದಗಳು